ಹಾ ಸರ್ ನಮಸ್ತೆ ರೀ ಹೇಳ್ರಿ ಸರ್ ಆರಾಮ್ ನೋಡ್ರಿ ನೀವ್ರಿ
ನಾವ್ ಆರ್ ನೋಡ್ರ ಊಟ ಗಟಗ್ಯ್ರೀ
ಹಾ ರೀ ಸರ್
ಸರ ನನ್ ಒಂದ ಸ್ವಲ್ಪ ಇತಿಹಾಸ ಮತ್ತೆ ಭೂಗೋಳಶಾಸ್ತ್ರದ ಕ್ವಶನ್ಸ್ ಡೌಟ್ ಇದ್ವ್ರೀ
ಹ ಸರ್
ನೀವು ಖಾಲಿ ಇದಂತ್ರ ಸವಲ್ ಕೇಳ್ಬ ಅಂತ ಅನ್ಕೊಂಡಿದಾರ ಕೇಳಲ್್ರಿ
ಹೌದ್ರೀ ಹಾ ಸರಿ
ಕೇಳ ರ ಕ್ಶ್ನ್ಸಾ
ಹ್ಮ್ ಹಾ ಸರಿ ಹೇಳ್ರಿ
ಸರ ಸಾಮಾನ್ಯ ಜ್ಞಾನದ ಕೇಳ್ತೇವಿ ನೋಡ್ರ ಒಂಚೂರು
ಹಾ ಆಯಾ ಸರ್ ಕೇಳ್ರಿ
ಹಾ ಸರ ಭಾರತದ ಸಿಲಿಕಾನ್ ವ್ಯಾಲಿ ಅಂದ್ರೆ ಯಾವ ನಗರವನ್ನು ಕರೀತಾರೆ ಸರ
ಸರ್ ಬೆಂಳೂರು
ಬೆಂಗ್ಳೂರ್ ರೀ ಹಾ ಹಾ ರೀ ಸರ್ ಥ್ಯಾಂಕ್ಸ್ ರೀ ಸರ್ ಕರೆಕ್ಟ್ ಆನ್ಸರ್ ರ ಇದು ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವ
ಸರ್ ಇದು ಒಳ್ಳೆ ನಾಗಿರಿ ಚಿಕ್ಕಮಂಗಗಳೂರು
ಹಾ ಚಿಕ್ಕಮಂಗಗಳೂರು ಸೈಡ್ ಬರ್ತೇನ್ೀ ಅ ಮಳ್ಳಯನಗಿರಿ ಹಾ ರೀ ಮತ್ತ ಭಾರತ ಸಂವಿಧಾನದ ಪಿತಾಮಹ ಯಾರ ರೀ ಸರ
ಸರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್
ಹೌದ್ರಾ ಮತ್ತ ಜಗತ್ತಿನ ಅತ್ಯಂತ ಆಳವಾದ ಸಾಗರ ಯಾವದ್ರಿ ಸರ
ಸ್ಪೆಸಿಫಿಕ್ ಸಾಗರ್
ಪೆಸಿಫಿಕ್ ಸಾಗರ ಏನ್ೀ ಮತ್ತೆ ವಿಜ್ಞಾನ ಮತ್ತುೆ ತಂತ್ರಜ್ಞಾನದ ಕೇಳ್ತೀನಿ ನೋಡ್ರಿ ಕ್ವಶನ್ಸ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕೇಳ್ತೀನ್ ನೋಡ್ರಿ ಪ್ರಶ್ನೆಗಳು
ಸರಿ
ಹ ರೀ ಮಾನವನ ದೇಹದಲ್ಲಿರೋ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟ್ರೀ
ಸರ್ ಎರಡುನೂರು ಯಾರ ರೀ
ಎರಡು ನೂರ ಆರೇನ್ ರೀ
ಹಾ ರೀ
ಹ ಸೂರ್ಯನ ಬೆಳಕಿನಿಂದ ನಮಗೆ ದೊರೆಯುವ ವಿಟಮಿನ್ ಯಾವ್ದ್ರೆ
ಹೌದ್ರೀ ಸರಿ ವಿಟಮಿನ್ ಡಿ
ವಿಟಮಿನ್ ಡಿ ರೀ ಅ ರೀ ಮತ್ತ ನೀರಿನ ರಾಸಾಯನಿಕ ಸೂತ್ರರಿ ದ ಕೆಮಿಕಲ್ ಫಾರ್ಮುಲಾ ಆಫ್
ಸರ ಎಚ್ ಟು ಹೆಚ್ ಟು ಒ ರೀ.
ಹಾ ಆಯ್ತ್ರಿ ಆಯ್ತ್ರಿ ಮತ್ತ ಇತಿಹಾಸ ಮತ್ತು ಭೂಗೋಳದಾಗ ಒಂದಿಷ್ಟು ಕ್ವಶನ್ ಅದಾವ ನೋಡ್ರಿ. ಹ ಇದು ವಿಜಯನಗರದ ಸಾಮ್ರಾಜ್ಯವನ್ನು ಸ್ಥಾಪಿಸದವ್ರು ಯಾರೀ?
ಸರ ಹರಿಹರ ಮತ್ತು ಬುಕ್ಕರಾಯ.
ಹೌದ್ರಿ ಭಾರತ ರಾಷ್ಟ್ರೀಯ ನದಿ ಯಾವದ್ರಿ?
ಹ ಗಂಗಾ ನದಿರಿ.
ಗಂಗಾ ನದಿ ರೀ ಆ ಭೂಮಿಗೆ ಅತ್ಯಂತ ಹತ್ತಿರವಾದ ಗ್ರಹ ಯಾವದ್ರೀ?
ಹಾರಿ?
ಭೂಮಿಗೆ ಅತ್ಯಂತ ಹತ್ತಿರವಾದ ಗ್ರಹ ರಿ.
ಹ ಇಲಿ ಸರ್ ಸರ ಇನ್ನೊನ್ ಸರ್ ಸೌಟ ಇನ್ನೊಂದ ಸಲ ಅನ್ರಿ.
ಶನಿಗ್ರಹ ಶನಿಗ್ರಹ ಇರ್ಬೇಕ್ರ ಅದ್ ಆನ್ಸರ್ ಇದು ಭೂಗೋಳ ಶಾಸ್ತ್ರದಾಗ್ ಒಂದಿಷ್ಟ ಕೇಳ್ತೀನಿ ನೋಡ್ -
ಸರ್ ಆದ್ರಿ.
ಹಾ ರೀ ಭೂಗೋಳ ಶಾಸ್ತ್ರದಾಗ್ ಕೇಳ್ತೇನ್ ನೋಡ್ರಿ.
ಹಾ ರಿ.
ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವ್ದ್ರಿ ಸರ?
ಸ ಮುಳ್ಳಯ್ಯನಗಿರಿ.
ಹೌದ್ರೆ ದಕ್ಷಿಣಭಾರತ ಗಂಗೆಯಂದ್ ಯಾವ್ ನದಿಯನ್ ಕರೀತಾರಿ ಸರ? ಕಾವೇರಿ ನದಿರಿ ಭಾರತ ಮೊದಲ ಜಲವಿದ್ಯುತ್ ಯೋಜನೆ ಯಾವ್ದ್ರೀ ಸರ? ಮತ್ತ್ ಎಷ್ಟನೆ ಎಷ್ಟ್ತ್ರ್ ಇಸಿವಿದಾಗ್ ಸ್ಥಾಪನೇ ಅತ್ರಿ ಅದ?
ಸರ ಹತ್ತೊಂಬತ್ತ ನೂರ ಎರಡ್ ರಿ.
ಹತ್ತೊಂಬತ್ ನೂರ್ ಎರಡ ರಿ ಆ ಮತ್ತ್ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಉಚ್ಚರಣ್ಯ ಪ್ರದೇಶ ಯಾವ್ದ್ರಿ ಸರ? ಹಾ ಉತ್ತರ ಕರ್ನಾಡ ಜೋಗ ಜಲಪಾದ ನದಿ ಯಾವ ನದಿ ದಂಡೆ ಮೇಲೆ ಐತ್ರಿ ಸರ? ಸೃಷ್ಟಿ ಜೋಗ ಜಲಪಾತ ಪಾತ ಯಾವ ನದಿಯಲ್ಲಿ ಸೃಷ್ಟಿಯಾಗಿದ್ರಿ? ಶರಾವತಿ ನದಿರಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಸಿದ್ಧವಾದ ಕಪ್ಪು ಮಣ್ಣು ಯಾವ ಬೆಳೆಗೆ ಸೂಕ್ತ ಆಗೆದ್ರಿ ಸರ?
ಕಪ್ಪು ಮಣ್ಣು ರಿ ಹ ಹತ್ತಿರಿ.
ಹತ್ತಿ ಬೆಳಗ್ರಿ ಆ ಭಾರತ ಸಿಲಿಕಾನ್ ವ್ಯಾಲಿ ಅಂದ್ ಯಾವ ನಗರವನ್ನ ಕರೀತಾರ್ ಸರ್?
ಸರ ಬೆಂಗಳೂರಿ.
ಹ ಮತ್ತ್ ಕೃಷ್ಣಾ ನದಿಯ ಉಗಮ್ ಸ್ಥಾನ ಎಲ್ಲದ್ರಿ ಸರ?
ಮಹಾಬಲೇಶ್ವರರಿ.
ಹಾ ರೀ ಎಲ್ರಿ ಅದು ಮಹಾರಾಷ್ಟ್ರದಾಗೆನ್ರಿ?
ಹಾ ರೀ ಮಹಾರಾಷ್ಟ್ರದಾಗ್.
ಹಾ ಹ ಕರ್ನಾಟಕದ ಏಕೈಕ ಪಕ್ಷಿದಾಮವಾದಂಥ ರಂಗನತ್ತಿಟ್ಟು ಯಾವ ಜಿಲ್ಲೆಯದ್ಗದ್ರಿ?
ಸರ ಹೇಳ್ರಿ?
ಕರ್ನಾಟಕದ ಏಕೈಕ ಪಕ್ಷಿಮ ಪಕ್ಷಿಧಾಮವಾದ್ಗಿರತಂತ ರಂಗನತೀಟ್ ಯಾವ್ ಜಿಲ್ಲೆದಾಗ್ ಅದ್ರಿ ಮಂಡ್ಯ ಜಿಲ್ಲೆ ರೀ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವನ್ನು ಯಾವುದಕ್ಕೆ ಪ್ರಸಿದ್ಧವಾಗಿದೇ ರಿ?
ಹುಲಿ ಮತ್ತು ಹುಲಿ ಸಂರಕ್ಷಿತ ಪ್ರದೇಶ ರಿ.
ಹೌದ್ರ್ಯ. ಮತ್ತ ಇತಿಹಾಸದಾಗ್ ಒಂದಿಷ್ಟ್ ಅದಾವ್ ನೋಡ್ರಿ ಕೇಳ್ರಿ? ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರ ಯಾರ್ ರಿ?
ಸ ಹರಿಯಾನ ಬಂತು ಬುಕ್ಕರಾಯ.
ಹ ಕರ್ನಾಟಕ ಇತಿಹಾಸದಲ್ಲಿ ಕದಂಬರ ರಾಜದಾನಿ ಯಾವ್ದ್ ಆಗಿತ್ತು.
ಬನವಾಸಿರಿ.
ಬನವಾಸಿ ರೀ ಬಾದಾಮಿ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಯಾರೀ.
ಬಾದಮಿ ಹೌದ್ರಿ ಹಿಮ್ಮಡಿಪುಲಿಕೇಶಿ ರಿ.
ಹಾ ಮತ್ತ್ ರಿ ಕವಿರಾಜ್ಯ ಮಾರ್ಗ ಗ್ರಂಥವನ್ನ ಬರ್ದವ್ರು ಯಾರ್ರೀ.
ಕವಿರಾಜಮಾರ್ಗ ಅಂತನೇ ಸರ್ ಶ್ರೀ ವಿಜಯ ಅಮ್ಮಗವರ್ಷ ನೃಪತುಂಗನ ಆಸ್ತನ ರೀ
ಹೌದ್ರ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ರ ರಾಜಧಾನಿ ಯಾವದಾಗಿತ್ತು.
ಹ್ಮ್ಮ್ ಸರ್ ಶೀರಂಗಪಟ್ಟಣ.
ಹ ಕಿತ್ತೂರ್ರಾಣಿ ಚೆನ್ನಮ್ಮ ಬ್ರಿಟಿಷ್ರ್ ವಿರುದ್ಧ ದಂಗೆ ಎದ್ದ ವರ್ಷ ಯಾವ್ದಾಗಿತ್ರಿ ಸರ.
ಹ ಸರ್ ಹದ್ನೇಲ್ನೂರ್ ಇಪ್ಪತ್ನಾಕ್ ರೀ.
ಹೌದ್ರಿ ಕರ್ನಾಟಕದ ಜಿಲ್ಲೆಯನು ವಾಲಬಾಗ್ ಎಂದು ಕರೆಯಲ್ಪಟ್ಟ ಸ್ಥಳ ಯಾವ್ದ್ರಿ.
ಸರ್ ಉಜುರಾಚೆದ್ರರಿ .
ಹೌದ್ರೆ ಶಿವಮೊಗ್ಗದ ಈಸೂರು ಧ್ವಜ ಸತ್ಯಾಗ್ರಹ ನಡೆದ ವರ್ಷ ಯಾವ್ದ್ರಿ ಸರ.
ಹತ್ತೊಂಬತ್ತು ನಲ್ವತ್ತ ಎರಡ್ರಿ.
ಹ ಮತ್ತ. ಯಾವ ನದಿ ದಂಡೆ ಮೇಲೆ ಹುಗುಮ ಆಗೈತ್ರಿ ಸರ್. ಹಾ ಮತ್ತೆ ಶ್ರವಣ ಬೆಳಗೋಳದ ಗೊಮ್ಮಟೇಶ್ವರ ಮೂರ್ತಿಯನ್ನು ಕೆಚ್ಚಿಸಿದವರು ಯಾರು ಸರ್.
ಚಾವುಂಡರಾಯ.
ಅರ್ಥಶಾಸ್ತ್ರ ಮತ್ತು ಸಾಮಾನ್ಯ ಜ್ಞಾನದಾಗ ಒಂದಿಷ್ಟದ ನೋಡ್ರಿ ಕ್ವೆಶ್ಚನ.
ಹಾ ರೀ.
ಭಾರತದ ಕೇಂದ್ರ ಬ್ಯಾಂಕ್ ಯಾವ್ದ್ರಿ ಸರ್.
ಸರ್ ಭಾರತ ಕೇಂದ್ರ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ರೀ.
ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ರೀ.
ಹಾ ರೀ.
ಹ ನೀತಿ ಆಯೋಗ ಅಧ್ಯಕ್ಷರ ಯಾರ್ರೀ ಸರ್.
ಸರ್ ಎರಡ್ ಸಾವಿರ ಹದನೊಳರೀ ಹದ್ನೊಳ ರೀ ಜುಲೈ ಒಂದ್ರೀ.
ಅಲ್ಲ್ ಅಲ್ಲ್ ಅಲ್ರಿ ನೀತಿ ಆಯೋಗದ್ ಅಧ್ಯಕ್ಷ್ ರೀ.
ನೀತಿ ಪ್ರಧಾನ ಮಂತ್ರಿ ರಿ.
ಹಾ ಅದ್ ಭಾರತದಲ್ಲಿ ಜಿಎಸ್ಟಿ ಜಾರಿಗೆ ಬಂದ ವರ್ಷ ಯಾವ್ದ್ರ ಸರ.
ಜಸ್ಟ್ ರಿಯಾ ಎರಡ ಸಾವಿರದ ಹದ್ನೋಳ್ರಿ ಜುಲೈ ಒಂದ್ರೀ.
ಅದು ಜಿಎಸ್ಟಿ ಫುಲ್ ಫಾಮ್ ಏನಾದ್ ರೀ.
ಜಿಎಸ್ಟಿ ಭಾರತ ಇದ್ ರೀ.
ಗುಡ್ಸ್.
ಜಿ ಎಸ್ ಟಿ ಫುಲ್ ಫಾರಂ ಸರ್ ಇದೊಳಗೆ ಇಲ್ಲ ನೋಡ್ರಿ.
ಹೌದೌದೌದ್ರಿ ಕನ್ನಡ ಮೊದಲ ವೃತ್ತಪತ್ರಿಕೆ ಯಾವ್ದ್ರ ಸರ್.
ಮಂಗ್ಳೂರು ಸಮಾಚಾರ ರೀ.
ಆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರು ಯಾರು.
ಸರ್ ಕುವೆಂಪುರಿ ಹದಿನೇಳನರ ಅರವತ್ತ ಎರಡ್ರಿ.
ಹೌದ್ರೆ ಕರ್ನಾಟಕ ರಾಜ್ಯದ ಪಕ್ಷಿ ಯಾವ್ದ್.
ನೀಲಕಂಠ ರೀ ನೀಲಕಂಠ.
ಹೌದ್ರಿ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತದೆ.
ಜೂನ್ ಐದ್ರೀ
ಹಾ ಭಾರತ ರಾಷ್ಟ್ರೀಯ ಕ್ರೀಡೆ ಯಾವ್ದ್ರೀ
ಆ ರ ಸರ್
ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವದ್ರೀ
ಭಾರತದ ರಾಷ್ಟ್ರ ಕ್ರೀಡೆಯಲ್ಲಿ ಹಾಕಿರಿ
ಹ್ರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯಾವಾಗ್ರ ಆಚರಣೆ ಮಾಡೋದು ಹ ಕರ್ನಾಟಕ ರಾಜ್ಯ ಲಾಂಛನ ಲಾಂಛನದಲ್ಲಿರುವ ಕಾಲ್ ಿಕ ಪ್ರಾಣದು
ಗಂಡ ಬೇರುಂಡಾ
ಹಾ ಮತ್ತೆ ಸಂವಿಧಾನ ಮತ್ತು ರಾಜಕೀಯದ ಒಂದ ಎಷ್ಟ ಕ್ವೆಶನ್ ಅದ ನೋಡ್ರಿ
ಹಾ ರೀ ಕೇಳ್ರಿ
ಆ ಭಾರತ ಸಂವಿಧಾನದ ಪಿತಮ್ಮ್ಯ ರೀ
ಇ ತಮ್ಮ ಡಾಟರ್ ಬಿ ಆರ್ ಅಂಬೇಡ್ಕರ್
ಸಂವಿಧಾನ ಎಷ್ಟನೇವಿದೆಯೋ ಸಮಾನತತೆೆಯ ಅಕ್ಕ ಬಗ್ಗೆ ತಿಳಿಸಕ ಕೊಡ್ತರಿ ಸರ
ಹ್ಮ್ ಹದ್ನಾಾಕರಿಂದ ಹದ್ನೆೆಂಟನೇ ಇದ್ದೀರಿ
ಹೌದ್ರಿ ರಾಜ್ಯಪಾಲರನ್ನು ಯಾರ್ ನೇಮಕ ಮಾಡ್ತಾರೀ ಸರ್
ಆ ಭಾರತದ ರಾಷ್ಟ್ರಪತಿಗಳು
ಇದು ಮೂಲಭೂತ ಹಕ್ಕುಗಳನ್ನು ಯಾವ ದೇಶದ ಸಂವಿಧಾನದಿಂದ ಎರಲು ಪಡೆಯಲಿದ್ರೆ
ಎರಡುವರು ಪಡಲ್ಲದು ಅಮೆರಿಕ ಯು ಎಸ್ ಎಲ್ಲಿ
ಹಾ ಹೌದ್ರೆ ಕರ್ನಾಟಕದ ವಿಧಾನಸಭೆಯ ಒಟ್ಟು ಸ್ಥಾನಗಳ ಎಷ್ಟು ರೀ ಎಷ್ಟು ಸ್ಥಾನಗಳ ಸಂಖ್ಯೆ ಎಷ್ಟ ರೀ
ಎರಳ್ನೂರ ಇಪ್ಪತ್ ನಲ್ಕ ರೀ
ಹ ಲೋಕಸಭೆಯ ಸದಸ್ಯರಾಗ್ಲಿ ಕನಿಷ್ಠ ವಯಸ್ಸ ಎಷ್ಟ ಇರ್ಬೇಕಕ್ೀ
ಲೋಕಸಭೆ ಸದಸ್ಯರ ನಿರ್ದಿಷ್ಟ ವಯಸ್ಸು ಇಪ್ಪತ್ತೈದುವರೆ ಸಾರಿ
ಆ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವದ್ರಿ
ಹ ಆರ್ ಡೇ ಇದ್ರಿ ಎರಡ್ ಸಾವಿರದ ಐದ್ ಆದ್ರಿ
ಎರಡ್ ಸಾವಿರದ ಐದ್ರೀ ಪಂಚಾಯತ್ ರಾಜ್ಯ ವ್ಯವಸ್ಥೆ ಇ ಜಾರಿಗೆ ತಂದ ಸಂವಿಧಾನ
ಹ್ಮ್ ಎಪ್ಪತ್ತ್ ಮೂೂರನ ತುತ್ತಪಟ್ಟಿದವಿ
ಹ ಭಾರತ ಸುಪ್ರೀಂ ಕೋರ್ಟ್ ಎಲ್ಲಿದ್ದಾರೆ ಸರ್
ನಾ ಮತ್ತ ಹೇಳಿ
ಆ ರಾಷ್ಟ್ರಪತಿಗಳ ಅಧಿಕಾರ ಅವಧಿ ಎಷ್ಟ ವರ್ಷ ಇರ್ತದ್ರೀ
ಐದುವಾರ ಸರಿ
ಸಾಮನ್ಯಜ್ಞಾನದ ಒಂದಷ್ಟ ಅ ನೋಡರಿ ಕ್ವಶ್ನ್
ಹಾ ಹೇಳನ್ೀ
ಮಾನವನ ದೇಹದಲ್ಲಿ ಅತ್ಯಂತ ದೊಡ್ಡ ಮೂಳೆ ಯಾವ್ದ್ರೆ ಸರ
ಸರ್ ಪ್ರೀಮರ್ ರೀ ತಡೆ ಮೂಳೆ
ಹೌದ್ರೆ ವಿಟಮಿನ್ ಸಿ ಕೊರತ ಅಂದ್ರ ಬರ ರೋಗ ಯಾವ್ರರು
ಸ ಸುಕ್ರಿಯಏನಾದ್ರೆ ಅದು ಸ ಕು ಸ್ರ್ ಸ್ಕರ್ವಿ
ಹಾ ರೀ ರಕ್ತ ಹೆಪ್ಪು ಕಟ್ಟಲು ಸಹಾಯ ಮಾಡೋ ವಿಟಮಿನ್ ಯಾವ್ದ್ರೆ
ಅಗ್ಥಬ್ಳರಿ
ಹಾ ರೀ
ವಿಟ ವಿಟಮೀನ್ ಕೇರಿ
ಭೂಮಿ ಮೇಲೆನೆ ಅತ್ಯ ಗಟ್ಟಿಯಾದ ನೈಸರ್ಗಿಕ ವಸ್ತ ಯಾವ್ದ್ರು ಸರ
ಬಜ್ಜರವಿ
ಹ ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ ಯಾವ್ದ್ರಿ ಸರ.
ಗುರು ಗ್ರಹ
ಹಾ ಜುಪಿಟರೀ ನೀರಿನ ರಾಸಾಯನಿಕ ಸೂತ್ರವೇನ್ರೀ ಸರ ಹಾ ಸರ ಗಾಳಿಯಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲೂ ಅನಿಲ ಯಾವುದು ಸರ.
ಅಲ್ಲಿಲ್ಲಿ ರಾಸ ಸರ್ ಸಾರಜನಕ ನೈಟ್ರೋಜನ್ ಸೆವೆಂಟಿ ಏಟ್.
ಹೌದ್ರಿ ಮಾನವ ದೇಹದ ಸಾಮಾನ್ಯ ತಾಪಮಾನ ಎಷ್ಟ್ರೀ.
ಸರ್ ಸೆವೆನ್ ತರ್ಟಿ ಸೆವೆನ್ ಡಿಗ್ರಿ ಸಿ ನೈಂಟಿ ಏಟ್ ಸಿಕ್ಸ್ ಡಿಗ್ರಿ ಎಫ್ ರಿ.
ಹೌದ್ರಿ ಸಸ್ಯಗಳು ಆಹಾರ ತಯಾರಿಸಲು ಪ್ರಕ್ರಿಯೆಗೆ ಏನ ಅಂತ ಕರೀತಾರೀ ಸರ್.
ಹ ರೀ ಬಕ್ರೀ ರೀ ಆ ಇದ್ರು ದೃಷ್ ದೃಷ್ಟಿ ಸಂಲೇಷಣೆ ರೀ.
ಸರ ಇತಿಹಾಸದ ಒಂದಿಷ್ಟ ಕ್ವೆಶ್ಚನ್ ಅವ್ ನೋಡ್ರಿ ಸರ.
ಇತಿಹಾಸಾವ್ರಿ ಆ ಹೇಳ್ರಿ
ಹಾ ವಿಜಯನಗರ ಸಾಮ್ರಾಜ್ಯದ್ ಸ್ಥಾಪಕರ್ ಯಾರ್ರೀ.
ಇದು ಹರಿಹರ ಮತ್ತು ಬುಕ್ಕರಾಯ್ರಿ
ಹ ಮತ್ತ ಕರ್ನಾಟಕದ ಇತಿಹಾಸದಲ್ಲಿ ಕದಂಬರ್ ರಾಜಧಾನಿ ಯಾವ್ದಾಗಿತ್ರಿ
ಪಿಲ್ಲಿಕಾಡ್ರಿ
ಹುಲಿಕಾಟಲ್ರಿ ಸರ ಬನವಾಸಿರಿ ಅದು ಹ ರೀ ಬಾದಾಮಿ ಚೌಲುಕ್ಯರ ಪ್ರಸಿದ್ಧ ದೊರೆ ಯಾರೀ ಸರ.
ಬಾದಾಮಿ ಚಾಲುಕ್ಯರ ಸರ್ ಒಂದ್ ನಿಮಿಷ ಇರ್ರಿ ಕೇಳವಲ್ದು.
ಹಾಂ ರೀ ಇತಿಹಾಸ ಇತಿಹಾಸ ರೀ
ಹಲೋ ಅ
ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆರಿ ಬ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆರಿ
ಹಾ ಸರಿ ಹೇಳ್ರೀ ಹಿಮ್ಮಡ್ ಪುಲಿಕೇಶಿರಿ
ಹ ಕವಿರಾಜ್ಯಮಾರ್ಗ್ ಗ್ರಂಥವನ್ನು ಬರೆದವ್ರು ಯಾರ್ರೀ ಸರ.
ಶ್ರೀ ವಿಜಯ
ಆ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ರ ರಾ ದಾನಿ ಯಾವ್ದಾಗಿತ್ರಿ ಆ ಕಿತ್ತೂರಾಣಿ ಚೆನ್ನಮ್ಮ ವಿರುದ್ಧ ದಂಗೆ ಎದ್ದ ವರ್ಷ ಯಾವದ್ರಿ ಸರ. ಕರ್ನಾಟಕ ಜಿಲ್ಲೆಯನ್ ವಲಾಬಾಗ್ ಎಂದು ಕರೀಯಲ್ಪಡುವ ಸ್ಥಳ ಯಾವ್ದಾಗಿತ್ರಿ ಸರ.
ಆ ವಿರುದ್ ವಿರು ವಿದ್ ವಿದ್ ವಿದುರಾತ್ ಶ್ವತ್ತ.
ಹಾ ರೀ ಶ ಶಿವಮೊಗ್ಗದ ಈಶ್ವರ್ ಧ್ವಜ ಸತ್ಯಾಗ್ರಹ ನಡೆದ ವರ್ಷ ಯಾವ್ದ್ರೀ.
ಶಿವಮೊಗ್ಗೆ
ಹಲೋ ರೀ
ಹಲೋ ಸರ್ ಕೇಳವಲ್ದ್ರಿ ಅಗ್ಬಿರಿ ಕಿವಿ ಕೇಳವಲ್ದ್ರಿ ಸರ್ ಇದು ಕಟ್ ಕಟ್ ಕೇಳಕತ್ತ್ರಿ.
ಹ ಸರಿ ಸರಿ ತರ್ ಸರ ನನ್ಗ ಒಂದ ಫೋನ್ ಬರ್ಲಾತ್ತರಿ ನಾ ಆಮೇಲ್ ಕಾಲ್ ಮಾಡಲ್ರಿ.
ಸರಿ
ಹ್ಮ್